ಹಲೋ ಹಾ ಕೇಳ್ತಾ ಇದ್ದ ಅಬ್ರು
ಆ ಕೆಲತ್ರಿ ಏನ್ ಮಾಡತ್ರಿ ಅಣ್ಣ
ಹ ಏನ ಇಲ್ಲ ಹ್ಮ ಅದೇ ಜಾಗದ ಸ್ವಲ್ಪ ಕೆಲ್ಸ ಇತ್ತಲ್ಲ ಹೋಗ್ ಬಂದೆ ಇವ ಮನೆಗ್ ಬಂದ್ ಊಟ ಮಾಡ್ಕೊ್ಬಿಟ್ಟು ಕಾಲೇಜ್ ಒಂದು ಸ್ಕೂಲ್ ಹತ್ರ ಓಡಾಡ್ತಾ ಇದ್ದೀನಿ ಹಾ
ಟೀ ಬ್ರೋ
ಟೀ ಈಗ ಇನ್ನು ಇಲ್ಲ ಬೆಳಗ್ಗೆ ನೋಡೋಬಾ ಟೀ ಆಗಿರೋದು ಮತ್ತೆ ಏನಿಲ್ಲ
ಹೌದ ಹ ನಾವು ಊರಲ್ಲ ಇದ್ರೆ ಅಷ್ಟೇ ಮಾರ್ನಿಂಗ್ ಅಷ್ಟೇ
ಹೌದಾ ಆಲ್ಮೋಸ್ಟ್ ನಮ್ಗ್ ಟೀ ಆ ಅಭ್ಯಾಸ ಏನು ಇಲ್ಲ ಮಾಡಿದ್ರರು ಕುಡಿಯಲ್ಲ ಆಲ್ಮೋಸ್ಟ್ ಎಲ್ಲ
ಹ್ಮ ನಾವ್ ಅಷ್ಟೇ ಊರಲ್ಲ ಇದ್ರೆ ಅಂದ್ರೆ ಮಾರ್ನಿಂಗ್ ಅಷ್ಟೇ
ಹ ಹಾ
ಮತ್ತೆ ಬ್ರೋ
ಮತ್ತೆ ಹೇಳ್ಬೇಕು ಬ್ರೋ ನೀವೇ ಎಲ್ಲಾ
ಮಳೆ ಬರ್ತದೆ ಲ್ಲಿ
ಮಳೆ ಏನ ಇಲ್ಲಾ ಬ್ರೋ ಅಷ್ಟ ಮತ್ತೆ ಗಾಳಿ ಬೀಸ್ತಾ ಇದೆ ಹಾ ಚೇಂಜ್ ಆಗಿದೆ ಆಲ್ಮೋಸ್ಟ್ ಮೋಡಾ
ಹ್ಮ ಇಲ್ಲಿ ಬರ್ತದೆ ಸ್ವಲ್ಪ ಸ್ವಲ್ಪ
ಹೌದಾ
ಹ
ಇಲ್ಲೇನು ಇಲ್ಲ ಬ್ರೋ ಮೋಡ ಆಗಿದೆ ಆಲ್ಮೋಸ್ಟ್ ಅಲ್ಲೋ ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಇದೆ
ಹೌದು ಇವತ್ ವಾಲಿಬಾಲ್ ಆಡಕ್ ಆಗತ್ತೆ ಇಲೋ ಗೊತ್ತಿಲ್ಲಾ
ಎಲ್ಲಿಗೆಲ್ಲ ಹೌದಾ
ಹ ಎಲ್ಲಾ ಹುಡುಗ್ರು ಎಕ್ಸಾಮ್ ಬರಕ್ ಹೋಗಿದಿದ್ದಾರೆ ಒಬ್ಬನೇ ಬೋರ್ ಆಕ್ತ
ಹಾ ಹಾ ಹಾ
ಹ
ಒಬನೇನ ಇರೋದು ಇವಾಗ ಹಾಸ್ಟೆಲ್ನಲ್ಲಿ ಇರೋದಾ
ಹಾ ಅವ್ರು ಹಾಸ್ಟೆಲ್ನಲ್ಲಿ ಇದೀನಿ ಎಲ್ಲಾರೂ ಎಕ್ಸಾಮ್ ಬರೆಕ್ ಹೋಗಿದ್ದಾರೆ ಇವತ್ ಎಕ್ಸಾಮ್ ಇದಾವ ಎಲ್ಲಾರೂ
ಹೌದಾ ರೂಮ ಅಲ್ಲಿ ಯಾರು ಇಲ್ವಾ
ಯಾರಲ್ಲ ಬ್ರೋ ಒಬ್ಬ ಇದ್ದ ಅವ್ನ್ ಕೆಳಗಡೆ ಹೋಗಿದ್ದಾನೆ ಅಂದ್ರೆ ಎಕ್ಸಾಮ್ ಮಾರ್ನಿಂಗ್ ಇತ್ತೊಂದು ಬರೆದು ಬಂದಿದ್ದಾನೆ
ಹಾ ಹಾ ಹಾ
ಕೆಳಗಡೆ ಹೋಗಿದಾರೆ
ಹೌ ಬರಿ ಎಲ್ಲಾ ಹೇಳ್ಬೇಕ ಬ್ರೋ ನೀವ ಹಾ ಬ್ರು ಅಂಗಡಿಗಿ ಹೋಗ್ತಾ ಇದ್ವಿ
ಹಾ
ಏನೋ ಪಾರ್ಟಿ ಏನ ಇತ ಅದನ್ನಂತ ಹೊಸ್ತಾಗಿ ಓರ್ಕೊಂಡಿದೀನಿ ನ ಹೋಗ್ತಾ ಇದ್ದೀನಿ
ಪಾರ್ಟಿನ
ಹಾ ಏನೋ ಪಾರ್ಟಿ ಹೇಳತಾ ಇದನಂತ್ ಅ ಎಗ್ ರೈಸ್ ಹೇಳ್ತಾನಂತೆ
ಹಾ ಹಾ
ಹ ಹೌದು ಬ್ರೋ ಆದ್ರೆ ಊರಲ್ಲಿ ಹುಡುಗರಿಲ್ಲ ಬ್ರೋ ಬೆಂಗಳೂರು ಹೋಗಿದ ಹುಡುಗರೆಲ್ಲಾ
ಹ ಅಂದ್ರೆ ಅದೊಂದು ಎಲ್ಲ ನಮ್ಮೂಊರಲ್ಲಿನ್ ಹ ಎಲ್ಲ ಬೆಂಗಳೂರಗ ಹೋಗಿದಿದ್ದಾರೆ
ಹೌದಾ
ಎಲ್ಲಾರ ಅಲ್ಲಿ ಆರ್ಡರ್ ಹೊಡಿತಾರೆ ಬ್ರೋ ಅಂದ್ರೆ ಪರ್ ಆಡ್ರ ಫಿಫ್ಟಿ ರುಪೀಸ್ ಅಂತೆ
ಹಾ ಹಾ ಎಷ್ಟ ಮಾಡ್ತಾರ ದಿನದಲ್ಲಿ
ಏ ಬ್ರೋ ಉಳಿಯುತ್ತೆ ಜಗ್ಗಿ ಉಳಿತ ಅಂತೇಳಿ ಅವರು ಅವ್ರು ಹೇಳಿರೋದ ಏನ್ ಗೊತ್ತಾ ನಂಗೆ ಅಂದ್ರೆ ಹದ್ನೈದು ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ಸಾವಿರ ರೂಪಾಯಿ ಅಂತ
ಹಲೋ ಹದ್ನೈದು ಆರ್ಡ್ರ ಕಂಪ್ಲೀಟ್ ಮಾಡಿದ್ರೆ ಸಾವಿರ ರೂಪಾಯಿ ಅಂತೆ ಆಮೇಲೆ ಎಷ್ಟ ಎಷ್ಟಾದ ಆರ್ಡ್ರ ಹೊಡಿ ಒಂದ್ ಆರ್ಡ್ರ ಐವತ್ತು ರೂಪಾಯಿ
ನೀವು ಮಾಡಿದ್ರಾ ಕೆಲ್ಸ ಅದು
ಹ ಇಲ್ಲ ಬ್ರೋ ಅದೇ ನಾನು ಬರ್ತೀನಿ ಅಂತ ಹೇಳನಿ ಅವ್ರಿಗೆ ಅಂದ್ರೆ ಇಲ್ಲಿ ಕಾಲೇಜ್ ಗೀಲೇಜ ಏನ್ ಹೋಗಲ್ಲ ಬ್ರೋ.
ಹಾ ಹಾ
ಸುಮ್ಮ ಅಲ್ಲರ್ ಹೋಗಿ ಇರ್ಬೇಕಂತ ಮಾಡೀನಿ. ಆಲ್ಮೋಸ್ಟ್ ಎಲ್ಲ ನಮ್ಮ್ ಇರೋರೆಲ್ ಇರೋರೆಲ್ಲಾರ ಅಲ್ಲೇ ಅದಾರ ಬ್ರೋ ಒಂದ್ ಏಳ ಎಂಟು ಜನ ಅದಾರ ನಮ್ಮ್ ಊರೊರಲ್ಲಿ.
ಹಾ ಹಾ
ಫಸ್ಟ್ ಹೋಗಿದ್ದು ಇಬ್ರ ಹೋಗ್ಯಾರಬುಡ್ರ ಅವ್ರು ಏಳ ಮಂದಿನ ಕರ್ಸ್ಕೊಂಡರ್. ಬರ್ರಿ ಚಲೋ ಆಯ್ತತ್.
ಹ ಹಾ
ಅಂದ್ರೆ ಫಸ್ಟ್ ಅಲ್ಲಿ ಹೋಗಿ ನೋಡ್ಕೊಂಡ್ ಬಂದಿದ್ದಾರೆ ಹೆಂಗಿದೆ ಹೆಂಗಿಲ್ಲ ಅಂತ. ಚಲ್ಲ ಹಲೋ
ಪೆಟ್ರೋಲಾ ಇಟ್ಟಾರಿಲ್ಲಿ ಹಾ ಬ್ರೋ.
ಹ ನೆಟ್ವರ್ಕ್ ಕರೆಕ್ಟ್ ಇದೆಯಲ್ವಾ. ಇದು ಬಿಟ್ಟು ಆಲ್ಮೋಸ್ಟ್ ಅ ಸ್ವಲ್ಪ ಪ್ರಾಬ್ಲಮ್ ಬ್ರೋ. ಹೌದಾ ಅವು ನಿನ್ನೆ ಹೇಳಿರಲ್ವಾ ಊರಾಗ ಇರ್ತೈತಂತ. ಸ್ಲ್ಪ ಸ್ವಲ್ಪ ನಮಗು ಆ ಸಿಂಗೂ ಆಗ್ಬರ್ತ ಇಲ್ಲ. ಹ ಯಾವ್ದ್ ಏರ್ಟೆಲ್ ಅಲ್ಲ ಬ್ರೋ ನಿಮ್ ಸಿಮ್ ಅಲ್ಲಿ ಜಿಯೋ ಬರುತ್ತಲ್ಲ ತೋ ಅಲ್ಲಿ ಜೀವ ಬರುತ್ತೆ. ಮತ್ತೆ ಬ್ರೋ ಮಧ್ಯಾಹ್ನ ಊಟ ಏನ್ ಮಾಡಿದ್ರಿ.
ಅನ್ನ ಸಾಂಬಾರು. ನೀಬ್ರು ಮಧ್ಯಾಹ್ನ ಊಟ ಏನಾಯ್ತು ಎದಕ್ಕ ಮಾಡ್ತಂತಲ್ ನಾನು ಅಷ್ಟೇ
ಅದೇ ಸ್ವೀಟ್ ನಂಗ ಹೋಗಲ್ಲಲ್ಲ ಅದಕ್ಕೆ ಹೊರಗಡೆತಿನ.
ಹೌದಾ
ಹು ಅದೇ ತಿಂದ್ ಮಲ್ಕೊಬಿಟ್ಟೀನಿ ಇನ್ನ ಇನ್ನು ಯಾರ ಫೋನ್ ಹಚ್ಚಿದ್ರ ನಾನ್ ಪಿಕ್ ಮಾಡಿಲ್ಲ ಇವಾಗ ನೋಡಿದ್ಯಾ.
ಹೌದಾ
ಹ್ಮ್
ಮತ್ತೆ ಹುಡುಗರು ಯಾವು ಇಲ್ವಾ ರೂಮ ಅಲ್ಲಿ ಇವಾಗ
ಇಲ್ಲ ಬ್ರೋ ಒಬ್ಬನೇ ಇದೀನಿ ಇವಾಗ ಐದ್ ಗಂಟೆಗೆ ಮುಗೀತ ಅವ್ರದ ಎಕ್ಸಾಮ್ ಎರಡ ಕ ಎರಡಕ್ ಸ್ಟಾರ್ಟ್ ಆಗಿ ಐದಕ್ ಮುಗೀತ ಮೂರ್ ತಾಸ ಇರುತ್ತ ಬ್ರೋ.
ಹಾ ಹಾ
ಅವರು ಬರ್ತಾರ ಬಂದ ನೋಡ್ಬೇಕು ವಾಲಿಬಾಲ್ ಆಡಕ್ ಹೋಗ್ಬೇಕ.
ಇನ್ನುೂ ಬಂದಿಲ್ವಾ ಮಾರುತಿ.
ಇನ್ನೂ ಬಂದಿಲ್ಲ ಬ್ರೋ ಮಾರುತಿ ಭುವನ್ ರಾಮನಗೌಡ. ಕಡ ನಿತ್ತೀನಿ ಎಲ್ಲರ ಅಲ್ಲಿಅವ್ರ. ಹ ಮಾರ್ನಿಂಗ್ ಹೋಗಿದಾರ ಪ ಅವ್ರು.
ಹೌದ ಬ್ರೋ.
ನೀವು ಯಾವಾಗ ಬ್ರೋ ಬರದ ಸೂರ್...
ನಾವು ನಾಳೆ ಬಿಟ್ರೆ ನಾಡಿದ್ದ ಬರ್ಬೋದಪ್ಪ ಅದು ಬಂದ್ರೆ. ಸಂಡೆ
ಸಂಡೇ
ಹ್ಮ್ ಮಂಡೆ ಮತ್ತೆ ಮತ್ತೆ ಬ ಬಳ್ಳಾರಿ ಹೋಗ್ಬೇಕು ಹಾ ಸಂಡೆ ಎಲ್ಲ ಬುಧವಾರ ಇರುತ್ತೆ
ಬಳ್ಳಾರಿ ಯಾಕ್ರ
ನಮ್ದು ತೋರಣಗಾಲದಲ್ಲಿ ಕ್ಯಾಂಪ್ ಇದೆ ಎನ್ ಸಿ ಸಿ ಕ್ಯಾಂಪು ಆ ಕಡೆ ಹೋಗ್ಬೇಕು
ಹ ನಾನು ಅಲ್ಲೇ ಹೋಗಿದ್ದೀನಿ ಇಬರು ಹಾ ಇವರು ಬಾಬುರಾಯ ಸರ್ ಗೊತ್ತಾ
ಹಲೋ
ಹಾ ಬ್ರೋ
ನಿಮ್ ಸರ್ ನೇಮ್ ಅಂದ್ರೆ ಎನ್ ಸಿ ಸಿ ಕಂಡಕ್ಟ್ ಮಾಡ್ತಾರಲ್ಲಾ ಅವ್ರು ನೇಮ್
ಹೌದಾ ಏನ್ ಹೆಸರ್ ನಿಮ್ಮ
ಹಾ ರಮೇಶ್ ಸರ್
ಹಾ ರಮೇಶ್ ಅವರ ಅವರು
ಅಂದ್ರೆ ಎಸ್ ಪಿ ಕಾಲೇಜ್ ಅಲ್ಲಿ ಅವರೇ ಇರ್ತಾರಲ್ಲ
ಹಾ ಎಸ್ ಪಿ ಕಾಲೇಜ್ಂದ ಡನೇಟ್ ಮಾಡ್ಕೊಂಡ್ ಕಕೊಂಡ್ ಹೋಗದವರು ನಿಮ್ದ ಯಾಕ
ಹ ನಮ್ದ ಅಪ್ಪ ಕಾಲೇಜ್ ಅಲ್ಲಿ ಎಸ್ ಪಿ ಕಾಲೇಜ ಅಲ್ಲಿ ಹುಡುಗರು ಪರಿಚಯದಾರ ಅಂದ್ರೆ ನಮ್ ಫ್ರೆಂಡ್ಸ್ ಇದಾರೆಲ್ಲಿ
ಹೌದಾ ಎನ್ ಸಿಸಿನ
ಹಾ ಬಸ್ ಸ್ವರಾಜ ಅಂತದರ್ ಹ ಮತ್ತೆ ಮೌನೇಶ್ ಅಂತ ಇದ್ದಾರೆ ದಿಲೀಪ್ ದಿಲೀಪ್ ಗೊತ್ತಾ ದಿಲೀಪ್ ಸಿಂಗ್ ಅಂತ ಅವರು ಸೀನಿಯರ್ ಅನ್ಸುತ್ತ ಇವಾಗ ಬೆಂಗ್ಳೂರಲ್ಲಿ ಇದಾರೆ ಅವರು ದಿಲೀಪ್ ಅಂತ ನಮಂಬ್ಯಾಚ ಅವರು ಅಂದ್ರೆ ನಾನು ಅವರು ಹೋಗಿದ್ದೀಿ ಟ್ರ್ಯಾಕ್ ಶೂಟ್ ನಾನು ಎಲ್ಲಾ ಜೂನಿಯರ್ಸಿಟಿ ಕೊಟ್ಟೀನ್ಿ ಬರು ನಾ ಯಾಕಂದ್ರೆ ಕಾಲೇಜ್ ಬಿಟ್ಟನಲ್ಲ ಹಾ ಟ್ರ್ಯಾಕ್ ಶೂಟ್ ಅವೆಲ್ಲಾ ಹಾ ಹಓದ್ಸಲ ಹೋಗಿದಿದ್ದಾರೆ ಇವಾಗ ಮತ್ತೆ ಎಲ್ಲೇ ಬೇರೆ ಕಡೆ ಕರ್ಕೊಂಡ್ ಹೋಗ್ತಾರ ಅಂತ ಹೇಳಿದಾರಬ್ಬ
ಯಾವಾಗ ಓದ್ತಾ ಇದಾರಂತೆ
ಯಾವಾಗ ಏನಷ್ಟ ಐಡಿಯಾ ಇಲ್ಲಬ್ರು ನೋಡ್ತನಿ ತಗೊಬರು ಕೇಳ ಹೇಳ್ತಿನಿ ಬೇರೆ ಏನಾದ್ ಇದ್ರೆ ಕೊಡ್ತೀನಿ ತಗೊ ಬ್ರೋ ನಾನ ಹತ್ರ ಏನೇನ ಅದ ಎಲ್ಲ ಕೊಡ್ತೀನಿ
ಮೆಟೀರಿಯಲ್ಸ್ ಏನು ಬಿೇಡ ಇದ್ದಾವೆ ಆದ್ರೆ ಕ್ಯಾಪ್ ಬಂದಿಲ್ಲ
ಕ್ಯಾಪ್ ನನ್ನ ಹತ್ರ ಆಯ್ತು ತಗೋರು ಹ ಆಯ್ತ
ಇದೆಯಾ
ಆ ಇದೆ ಗುರು
ಅದೇ ಸೋಮವಾರ ಕ್ಯಾಂಪ್ ಇದೆ ಬೆಳಿಗ್ಗೆ ಹೋಗ್ಬೇಕು ಮಾರುತಿ ಕಾಗ ಕೊಟ್ಟಿರ್ತೀರಾ
ಹಾ ಬ್ರೋ ಕೊಡ್ತೀನ್ ಬ್ರೋ
ಮಾಡಿದ್ರರು ಕ್ಯಾಪ್ ಮುಗಿದ ಮೇ ಮತ್ತೆ ವಾಪಸ್ ಮಾಡಬಿರು
ಏ ಇಲ್ಲ ಬ್ರರು ಆಯ್ತು ಕೊಡ್ತೀಿ ತೊಳಳ್ ಬ್ರರು ಅದ್ರ ಮಾರುತಿಲ್ ಕೈಯಲ್ಲಿ ಕೊಟ್ಟಿರ್ತೀಿ ನೋಡ್ ಕ್ಯಾಪ್ ಟ್ರ್ಯಾಕ್ ಶುಟ್ ಇದ್ರೆ ಕೊಡ್ತಿದ್ದೆ ನಾ ಬೇರೆಯವ್ರ ಕೊಟ್ಟಿದ್ದೆ ಕೊಡ್ತೀನಿ ಬ್ರೋ ಕೊಡ್ತೀನಿ
ಹೌದಾ ಕ್ಯಾಪ್ ಇದದೆತಾನೆ ಕನ್ಫರ್ಮ್ ಇದೆಯಲ್ಲ
ಬ್ರೋ ಕ್ಯಾಪ್ ಕನ್ಫರ್ಮ್
ಕಲರ್ ಕ್ಯಾಪು ನಿಕ್ಕಲ್ ಎಲ್ಲಾ ಇದೆಯಾ ಅದೊಂದು ಅ ಅಡ್ಜಸ್ ಮಾಡಿದ್ರು ಕ್ಯಾಪ್ ಒಂದು ಅಡ್ಜಸ್ ಮಾಡಿ ಟ್ರಕ್ುಡ್ಬೇಕಾದ್ರೆ ಬೇರೆ ಕಡೆ ಅಡ್ಜಸ್ ಮಾಡಿದೆ
ಹ ಗುರು
ಇದ ಇದ್ಯಾ ಇದ್ಯಾ ಇಲ್ವಾ ಟ್ರ್ಯಾಕ್ ಸೂಟ್
ಟ್ರ್ಯಾಕ್ ಶೂಟ್ ಇಲ್ಲ ಬ್ರೋ ಅಂದ್ರೆ ಬೇರೆಯವ್ರ ಕೊಟ್ಟಿದೀನಿ ಅವ್ರ ಹತ್ರನ ಇ ವಾಪಸ್ ಕೇಳಕ್ ಹೋಗಿಲ್ಲ
ಹೌದಾ
ಪ್ಪು ಮತ್ತೆ ಕಾಕಿ ಡ್ರೆಸ್ ಇದಾವೆ ಗುರು
ಹ ಕಾಕಿ ಡ್ರೆಸ್ ಇದಾವೆ ಬೇಡ ಕಾಕಿ ಡ್ರೆಸ್ ಅಡ್ಜಸ್ಟ್ ಆಗಿದಾವೆ ಆದ್ರೆ ಕ್ಯಾಪ್ ಒಂದು ನಿಕಲ ಇರ್ಲಿಲ್ಲ ಕ್ಯಾಪ್ಗೆ ಹಾಗಾಗಿ ಕ್ಯಾಪ್ ಕೇಳಿದೆ
ಹಾ ಕೊಡ್ತೇಂತ ಒಬ್ಬ್ರ ನನ್ನ ಹತ್ರ ಇದೇ
ಓಕೆ ಬ್ರೋ ಬಸ್ಸ ಪರಿಚನಾ
ಹ ಪೊಲೀಸ್ರ್ ಮಗ ಅಲ್ವಾ
ಹ ಅವೌನಾ ಬಸ ಅಂದ್ರೆ ಇನ್ನೊಬ್ನ್ದ ಎನ್ ಸಿ ಸಿ ಅಲ್ಲಿ ಎಸ್ ಪಿ ಕಾಲೇಜ ಎಕ್ಸ್ ಕಾಲೇಜ್ ತಾನೇ ಹಾ ಹಾ ಇನೊಬ್ ಇದ್ದಾನೆ ಬಸ್ವಾ ಅಂತ ಯಾರ ಅಂದ್ರೆ ಕಕ್ಕೇರಿ ಹುಡ್ಗ ಗೊತ್ತ
ಕಕ್ಕೇರ್ ಹುಡ್ಗ ಗೊತ್ತಿಲ್ಲ ಬ್ರೋ ಅಷ್ಟು ಗೊತ್ತಿರ್ಬೋದು ನೋಡಿರ್ತೀನಿ ಅಂದ್ರೆ ಪರಿಚಯ ಇರಲ್ಲ ಹ ಟೋಟಲ್ ಫಾರರ್ಟಿ ಮೆಂಬರ್ಸ್ ಏನ್ ಹೋಗಿದ್ದಿ ಬ್ರೋ ಎನ್ ಸಿ ಸಿ ಹೋದ್ಸಲ
ಓದಸತ್ತಿನ ಕ್ಯಾಂಪ್ ಯಾವ ಫಸ್ಟ್ನ ಕ್ಯಾಂಪ ಸೆಕೆಂಡ ಕ್ಯಾಂಪ ತರ್ಡ್ ಕ್ಯಾಂಪ
ನಂದ ಫಸ್ಟ್ನ ಕ್ಯಾಂಪ್ ಸರ್ಟಿಫಿಕೇಟ್ ಕಳೆದೋಯ್ತ ಫಸ್ಟ್ ನೆ ಕ್ಯಾಂಪಗೆ ಇಲ್ಲ ಬ್ರೋ ನಾವ ಹೋಗ್ಲಿಲ್ಲ ಕಾಲೇಜ ಬಿಟ್ಬಿಟ್ಟನಿಲ್ಲ ಬ್ರೋ ಅಂದ್ರೆ ಬ್ಯಾಗ್ ಜಾಸ್ತಿ ಇದ ಬಿಟ್ು ಬಿಿಟ್ಟು
ಹೌದಾ ನಾವು ತನ ಲಾಸ್ಟ್ ಕ್ಯಾಂಪ್ ಮಾಡಿದೀವಿ ನಾವು ಲಾಸ್ಟ್ ಮೂಮೆಂಟ್ ಲಾಸ್ಟ್ ಕ್ಯಾಂಪ್ ಮಾಡಿದ್ವಿ ಆ ಟೈಮ್ ಅಲ್ಲಿ ನಾವುಮೂವತ್ತೈದು ಜನ ಮೂವತ್ತಾರು ಜನ ಹೋಗಿದ್ವಿ ಟೋಟಲ್
ಹ್ಮ ಅಂದ್ರೆ ನಮ್ಮ ಅಪ್ಪ ಕಾಲೇಜದಲ್ಲಿ ಬರೇ ಈ ಮೂವರಷ್ಟು ಹೋಗ ಬ್ರೋ ಇವ ಇವಾಗ ಜಾಸ್ತಿ ಚೆನ್ನಾಗಿದ್ದಾರೆ ಜೂನಿಯರ್ಸ್ ಎಲ್ಲ ಜಾಸ್ತಿ ಚೆನ್ನಾಗಿದ್ದಾರೆ
ಅಪ್ಪ ಕಪಕ್ಕದಲೇ ಇದ್ ಯಾರ್ ನಡ್ಕೊಂಡ್ ಹೋಗ್ತಾರ ಅವರು ರಮೇಶ್ ಅವರ
ಅಲ್ಲ ಹ ಬಾಬುರಾಯ್ ಸರ್ ಅಂತಾರ ಅವರು
ಹ ಹಾ
ಮಾರತಿ ಕಾಯಲ್ಲಿ ಕೊಟ್ಟಿರ್ತನ್ಿ ಬರು ಅಂದ್ರ ಕ್ಯಾಪ್
ಹಾ ಕ್ಯಾಪ್ ಒಂದ್ ಕೊಡಿ ನೋಡ್ರೆ ಟ್ರ್ಯಾಕ್ ಶೂಟ್ ಅಡ್ಜಸ್ಟ್
ಟ್ರಕ್ ಶಟ್ ಕೇತಿನಿ ಬ್ರೋ ಅ್ರ ನ ಫ್ರಂಡ್ಸ್ತ್ರ ಕೇಳ್ತೀಿ ಇದೆ ಇಸ್ಕ ಕೊಡ್ತಿನಿ
ಓಕೆ ಓಕೆ ಬ್ರೋ
ಸರಿ ಬ್ರೋ ಆಮೇಲ್ ಮಾಡ್ತೀನಿ ನಮ ಕೆಲ್ ಫ್ರಂಡ